ಹಲೋ ಅರಾಮಿದಿಯಾ
ಆರಾಮಿದ್ದೀ ನೀಿ ಹೇಗಿದಯಾ
ಆರಾಮಿದ್ದೀನಿ ಏನ್ ಮಾಡ್ತೀಯಾ
ನಾ ಏನಿಲ್ಲಪ್ಪ ಮಲ್ಕಳೋಣ ಅಂತಂದು ಮಲ್ಕೊಳಕ್ಕೆ ಬಂದೆ ನೀವು ನೆನಪಾಗಿದ್ರೆ ಅದಕ್ಕೆ ಕರೆ ಮಾಡಿದೆ
ಹ್ಮ ಬಾಳ ದಸಕ್ ನೆನ್ಪಾಗಬಿಟ್ಟೀವಿ
ಹೌದು ಊಟ ಆಯ್ತಾ
ನಿಂದ ಆಯ್ತಾ
ಹ್ಮ್ ಆಯ್ತು ಏನ್ ಮಾಡಿದೆ
ಅನ್ನ ಸಾರ
ಹೌದನ್ನು ಯಾಕೆ ಬೇರೆ ನಮ್ಮದು ನಮ್ಮ್ದ ಅನ್ನ ಸಾಂಬಾರು ನಾನು ಕುಡ್ಕರ ತಿಂದಿದ್ದ ಹೊರಗಡೆ
ಹೌದ
ಹಾ ಮತ್ತೆ ಏನು ಮಾಡ್ತಾಿದಯಾ
ಏನಿಲ್ಲ ವರ್ಕ್ ಇತ್ತ ವರ್ಕ್ ಮಾಡ್ತಿದ್ದೆ
ಹೌದೇನಾ ಏನು ಪರೀಕ್ಷೆ ಇಲ್ಲ
ಹ
ಇ ತಾವಾಗ
ಹ್ಮ್ ಮುಂದಿನ ತಿಂಳಿದೆ ಈ ತಿಂಗಳ ಅಂದ್ರೆ ನಾಳೆ ನಾಳಗ ಈ ತಿಂಳ ಮುಗಿಯತೆ ಅಲ್ವಾ ಅ ಹದ್ಿ ನಾಲ್ಕು ಹದ್ಿನಾರಕೈದೆ
ಹೌದೇನು ಏನು ಹೇಗಿದೆ ತಯಾರಿ ಎಲ್ಲ
ಇನ್ನುೂ ಮೊದ್ಲು ಇನ್ನುೂ ಸ್ಟಾರ್ಟೇ ಮಾಡಿಲ್ಲ ಈಗ ಆಮೇಲೆ ಇನ್ನು ಕಾಲೇಜೇ ಮುಗುದಿಲ್ಲ ನಮ್ದು ಓದಲಿಕ್ಕೆ ಇನ್ನುೂ ಟೈಮೇ ಕೊಟ್ಟಿಲ್ಲ
ಹೌದಾ ರಜೆ ಕೊಟ್ಟಿಲ್ಲ ಇನ್ನು ನಿಮಗೆ ಓದಕ್ಕೆ
ಹ ಇನ್ನುೂ ಕೊಟ್ಟಿಲ್ಲ
ಯಾವಾಗ ಕೊಡ್ತಾರೆ ಮತ್ತೆ
ಗೊತ್ತಿಲ್ಲ ಅವ್ರ ಕೊಟ್ಟಾಗಿಸಕೊಬೇಕಷ್ಟೆ ಹ್ಮ್
ಮತ್ತ ಏ
ಹಾ ನಡ ಅಂದ್ರೆ ಎಲ್ಲಾ ಪಾಠಗಳೆಲ್ಲ ಮುಗ್ದಿವೆ ಆದ್ರೆ ಇವು
ಆದ್ರೆ ಇನ್ನುೂ ಕಾಲೇಜ್ ಇರ್ತಿದಾರ ಪಾಠಗಳೆಲ್ಲಾ ಮುಗ್ದೈತಿ ಬಟ್ ಆದ್ರೂ ಹೋಗ್ಬೇಕಂತೆ
ಹ ಹೌದೇನು ಇರ್ಲಿ ಬಿಡಿ ನಮ್ದು ಮುಗಿತು ನಮ್ದು ನಾಡಿದ್ದಕ್ ಎಕ್ಸಾಮ್ ಇದೆ ನಮಗ ಪರೀಕ್ಷಾ ಸ್ಟಾರ್ಟ್ ಆಗ್ತತಿ ಹ
ಹಓ ಆಗ್ಲೇ ಎಲ್ಲ ಓದ್ಬಿಟ್ಟಿದ್ದೀರಾ
ಇನ್ನ ಓದ್ತಾನೇ ಇದ್ದೀನಿ ಈಗ ಮತ್ತೆ ಓದ್ತಾ ಇದ್ದೀನಿ ಓದಿದ್ದೇ ಓದ್ತಾ ಇದ್ದೀನಿ ಎಷ್ಟು ಓದಿದ್ರು ನಾವು ಅಲ್ಲಿ ಓದಿದು ಬರಯೋ ಬರೆಯೋಂಗಿಲ್ಲ ಸುಮ್ಮ್ ಓದ್ಬೇಕಷ್ಟೆ ಕತ್ತೆ ವ್ದಂಗ
ಓ ನೀವ್ ಹಂಗ ಹಿಂಗ ಮಾಡಿ ಬರ್ತ ಬರ್ತಿ ಫುಡಿ ಗೊತ್ತೀರಿ
ಏನ್ ಬತ್ತ ಬರ್
ಯಾಕೆ
ಹಂಗೆದೆ ಏನ ಅ ಆದಾಯಗಳು ನ ಕೇಳಿಲ್ಲ ಯಾಕೆ ಏನಾಯ್ತುನಮಿಗೆ ಮತ್ತೆ ಕಷ್ಟ ಅನಸ್ತಾ ಇರುತ್ತೆ ಆಮೇಲೆ ಬರ್ದ್ಮೇಲೆ ಈಸಿ ಅನ್ಸುತ್ತೆ
ಹ್ಮ್
ಮತ್ತೆ ಯಾವಾಗ ಮಲಗೋದು ಇನ್ನುೂ ಟೈಮ್ ಆಗಿಲ್ವಾ ಸಮಯ ಆಗಿದೆಲ್ವಾ ಹ
ಮಲ್ಕೋಬೇಕು ಬರಿಯೋದಿತ್ತ ಬರಿಯೋದ್ ಬಾಳ್ ಕೊಡ್ತಾರ ನಮಗೆ
ಹೌದಾ ನಿಮ್ ಕಾಲೇಜಲ್ಲಿ ಯಾರ ನನಗೆ ಇಷ್ಟಷ್ಟ ಶಿಕ್ಷಕರು
ಹಾ
ನಿಮ್ಮ ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ಯಾರ ಇಷ್ಟ ನಿಮ್ಗೆ ಹೀಗಿದ್ದಾರೆ ಎಲ್ರು ಚೆನ್ನಾಗಿರ್ತಾರಂತ ಹೌದಾ ಯಾಕೆ
ವೇಸ್ ಎಲ್ಲಾರೂ ಬರೀ ಬೈತಾರ
ಏನ ಬಯ್ತಾರೆ
ಆ ಕನ್ನಡದವ್ರಗ್ ಯಾರ್ಗೂ ಸಪೋರ್ಟ್ ಮಾಡಲ್ಲ ಅವರು
ಹೌದೇನು ಈಥರ ಎಲ್ಲ ಮಾಡ್ತಾರಾ
ಹ್ಮ್ ನಿಮ್ಮಲ್ಲಿ ಆತರ ಏನ್ ಮಾಡಲ್ವಾ
ನಮ್ಮಲ್ಲಿ ಮಾಡತಾರೆ ನಾವ್ ಅವೆಲ್ಲ ತಲೆ ಕೆಡಿಸಕಾಳಲ್ಲ ನಮ್ಮಲ್ಲಿ ಅಂತ ನಮ್ಗೆ ಭಾಳ ಟಾರ್ಗೆಟ್ ಮಾಡ್ತಾರೆ.
ನಮ್ ನಾವ್ ಯಾವಾಗೂಟ ನಾ ಫಸ್ಟ್ಂದನೂ ಟಾರ್ಗೆಟ್ ಆಗ್ಬಿಟ್ಟಿವವಿ ನಮ್ ಕಾಲೇಜಲ್ಲಿ.
ಹೌದಾ ನಾವುೂನು ನಾ ಈಗೀಗ ಸ್ವಲ್ಪ. ಅವ್ರಿಗೆ ಎದುರು ಹಾಕ್ಕೊಂಡಿದ್ದೀವಿ ಆದರೂ. ನಿಮಗೆ ಅಂಕಗಳೇ ಕೊಡೋದಿಲ್ಲ ಗೊತ್ತಾ.
ನಮಗೂ ಒಟ್ಟೆ ಇಂಟರ್ನಲ್ ಸಂಖ್ಯೆಗಳು ಕೊಡೋದೇ ಇಲ್ಲ.
ಹ್ಮ್ ಹ್ಮ್ ಎಷ್ಟು ಕೊಡ್ತಾರ ನಿಮ್ಗೆ ಇಪ್ಪತ್ತೈದಕ್ಕೆ.
ಹ ಹದಿನಾರು ಹದಿನೆಂಟು.
ಹೌದೇನು.
ನಿಮಗೆ.
ನಮಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು.
ಚೆನ್ನಾಗಿ ಚೆನ್ನಾಗ್ ಕೊಡ್ತಾರಲ್ಲ ನಮ್ಗ ಅದನ್ನು ಕೊಡಲ್ಲ.
ನಾವು ಅದನ್ನ ಕೊಟರುನು ಜವ ಮಾಡ್ತೀವ ಯಾಕಂದ್ರೆ ಬೇರೆಷ್ಟು ಬೇರೆ. ಸ್ಟೂಡೆಂಟ್ಸ್ಗೆ ನೀ ಜಾಸ್ತಿ ಕೊಡ್ತ.
ನಮ್ದಲ್ಲೂ ಬೇರೆ ಬೇರೆ ಜ ಸ್ಟೂಡೆಂಟ್ಸ್ಗೆಲ್ಲ ಇಪ್ಪತ್ತು. ಇೆರಡು ಇಪ್ಪತ್ತ್ರು ಆಥರ ಕೊಡ್ತಾರೆ.
ಹೌದನ್ ಯಾಕ ಹೆಂಗ್ ಮಾಡ್ತಾರ ಎಲ್ಲಾ ಕಾಲೇಜ್ನ ಇರುತ್ತ. ತರ ನೀ ನಮ್ಮ ನಿಮ್ ಕಾಲೇಜಲ್ಲ ಇದೆ ತರ ಅಷ್ಟ.
ಹ ಅಷ್ಟೇ ಕನ್ನಡದ. ಅಂದೆ ಒಟ್ಟ ಅವ್ರನ್ನ ಫೀಸ್ ಕಡಿಮೆ ಕಟ್ತೀವಲ್ಲ ಅದಕ್ಕೆ ಅವರಿಗೆ ಇದಲ್ಲ.
ಹೌದೌದು ಅದಕ್ಕೆ ಅನ್ಸುತ್ತೆ. ಏನ್ ಬಿಡು ಅಂತ ಇಂತ ನಂದು ಮುಗಸಕ ಮುಗಿಯಕ್ ಬಂತು.
ನಿಜ ನಿಮ್ದು ಮುಗಿಯುತ್ತೆ ನಮ್ದು ಯ. ಆ ಮುಗಿಯತ್ತು ಏನು.
ಬಿಡು ಮಗಿಯುತ್ತೆ ಈಗ ದಿನಗಳು ಬೇಗ ಕಳಿತಾ ಇದ್ದಾವೆ.
ಹೌದು.
ಹ್ಮ್ ನಮ ಪರೀಕ್ಷೆ ಲೇಟಗಿ ಬರುತ್ತ ಅನ್ಕೊಂಡೆ. ಅಂದ್ರೆ ಇನ್ನ ಬಾಳ ದಿನ ಇದೆ ಓದ್ರ ಆಯ್ತು ಓದ್ರೆ ಅಯ್ಯೋ ಇನ್ನ ಒಂದ. ಇನ್ನೊ ಒಂದು ವಾರನೇ ಇದೆ ಅಷ್ಟೇ ಆಗಬೋದು ಕಣಕ್ ಸ್ಟಾರ್ಟ್ ಮಾಡಿದ್ದೀನಿ.
ಹ್ಮ್ ನಾ ಯಾವಾಗೂ ಅವಾಗ ಓದದು. ಅಷ್ಟ ಒಂದ್ ವಾರ ಒಂದ್ ವಾರ ಇರ್ಬೇಕ್ರ ಅಷ್ಟೇ ಓ್ತವಿ.
ಅಷ್ಟೇ ಏನ್ ಓದಿದ್ರು ನಾವು ಬರೆಯಂಗಿಲ್ಲ.
ಹ ಹಾ ಅದು ನೇಚ.
ಹ ಸುಮ್ಮ್ನೆ ಓದ್ಬೇಕಷ್ಟೇ ಏನಾದರೂ ನೆನಪಿಟ್ಕೋಬೇಕು.
ಹ್ಮ್ ಅಂದ್ರೆ ಒಂದ್ ಒಂದ್ ಐಡಿಯಾ ಬರ್ಬೇಕು. ಅದ್ರಲ್ಲಿ ಏನೇನ್ ಬರುತ್ತೆ ಅಂತ.
ಅದಕ್ಕೆ ಅಷ್ಟೇ ಓದ್ಬೇಕು ನೋಿದ್ ಏನೆಿಲ್ಲ. ಮತ್ತೆ ಮನೆಯಲೆೆಲ್ಲಾ ಚನ್ನಾಗಿರ.
ಹಾ ಎಲ್ಲಾರ ಆರಾಮಾರ ಊರ್ಗ್ ಹೋಗಿದ್ರಾ.
ಇಲ್ಲ ಹೋಗಿಲ್ಲ ಮೂರು ತಿಂಗಳಾಯ್ತು.
ಹ್ಮ್ ಹ್ಮ್ ನಾನ್ ನಿನ್ನೆ ಬಂದೆ ಊರ್ ಹೋಗಿ.
ಹೌದಾ ಹೆಂಗಿತ್ತು ಅಬ್ಬಾ ಮೊ ಮೊಹರಂ.
ಚೆನ್ನಾಗಿತ್ತು.
ಹ್ಮ್ ಹ್ಮ್ ಏನ್ ಮಾಡ್ತಾರ ಮೊಹರಂಲ್ಲಿ ನಿಮ್ ಕಡೆ.
ಹ್ಮ್ ನಮ್ಮಲ್ಲ ಮಾಡದ್ಲಿ ಅಂತ ಮಾಡ. ತಾರೆ ಚವಂಗ ರೊಟ್ಟಿ ಮಾಡ್ತಾರೆ.
ಹ್ಮ್.
ಮತ್ತೆ ಇನ್ನ ಲಾಸ್ಟ್ನ ದಿವ್ಸ ಫುಲ್ ನಾನ್ ವೆಜ್ ಇರುತ್ತೆ.
ಹ್ಮ್ ಹ್ಮ್. ಮಾಂಸಾರ ಎಲ್ಲ ಮಾಡ್ತವಿ.
ಹಾ ಫುಲ್ಲ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಎಲ್ಲಾ
ನಿಮ್ಮ ಮನೇಲಿ ಮಾಡ್ತಾರ ಹ ನ ತಿಂತಯಾ ಯಾಕ್ಕ
ಬಿಟ್ ಬಿಿಟ್ಟಿದ್ದೀನಿ
ಯಾಕ ಬಿಟ್ಟಿದಿ ತಿನ್ಬೇಕಲ್ವಾ ಇವಾಗೆಲ್ಲಾ ಬಿಟ್ಟು ಬೇರೆಯವರು ತಿನ್ನೋರೆಲ್ಲರೆಲ್ಲ ಕಲ್ತಿದ್ದಾರೆ ಟನ್
್ಮ ಅವ್ರು ತಿನ್ನೋದ್ ಕಲ್ಸಿದಿದ್ದಾರೆ ನಾನ್ ತಿನ್ನೋದ್ ಬಿಟ್ಟಿದಿ
ಹ ಗೊತ್ತಾಯ್ತು ಬಿಡಿ ನೀವು ಒಬ್ರು ಬಿಟ್ರೆ ಒಬ್ಬರು ಕಲಿಬೇಕಲ್ವಾ ಅದಕ್ಕೆ
ಹ್ಮ್ ಸಮ ಸಮತೋಲನ ಇದ್ ಮಾಡ್ಬೇಕಲ್ಲ
ಹೌದು ಹೌದು ಎಂಥ ತ್ಯಾಗ ನಿನ್ನದು
ನೀವು ಬಿಟ್ಟು ಬಾಳ ದಿವಸ ಆಯ್ತಲ್ಲ
ನಾವ್ ಬಿಡ್ತೀವಿ ನಾವವು ಮೀನ್ ತಿಂತೀವಲ್ಲ
ಹಾ ಹೌದಾ ನೀಂತಂತೀರಾ
ಹ ಇಷ್ಟ ಮೀನು ಅಂದ್ರೆ
ಹೌದಾ
ನಮ್ಮ ಮನೆಗ್ ಹೋದಾಗ ಎಲ್ಲ ಮೀನೇ ಮಾಡಸ್ಕೊಳೋದು ಫಸ್ಟ್
ಹ್ಮ್
ನಿನ್ನ ಮತ್ತೆ ಸಮಾಚಾರ
ಹೇಳ್ಬೇಕು ದ್ ಓದದೇನಿಲ್ಲ ಬರಿಯೋದಿದೆ ಅಷ್ಟೇ
ಹೌದಾ ನಿಮ್ಗೆ ಯಾವ್ದು ಕಷ್ಟವಾಗಿದ್ದು ವಿಷಯ
ಹ್ಮ್ ಓದ್ರೆ ಎಲ್ಲಾ ಈಸಿ ಓದಿಲ್ಲ ಅಂದ್ರೆ ಎಲ್ಲಾ ಕಷ್ಟ
ಅವ ಬಿಡಿ ಬಿಡಿ ಎಲ್ಲ ೀಲೋ ಡೈಲಾಗ್ನ ನೀನು ಹೇಳ್ತಾರ
ಏನ್ ನಿಜ
ಹ್ಮ್ ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತ ಏನಪ್ಪಾ ಸಮಾಚಾರ
ಹೇಳ್ಬೇಕು ಹೆಂಗ್ ಓದ್ತಿದಿರಿ
ನಾವು ಓದ್ತಾನೇ ಇದ್ದೀವಿ ಇವತ್ತೇನೋ ಬಾಳ ದಿನ ಆಯ್ತು ನನ್ ಕರೆನೇ ಮಾಡಿಲ್ಲ ನೀವಂತೂ ಮಾಡೋದ ಇಿಲ್ಲ ಅದಕ್ಕೆ ಮಾಡಿ ಬಿಡೋಣ ಮಾತಾಡೋಣ ಅಂತ ಕರೆ ಮಾಡಿದ್ದೆ ಅಷ್ಟೆ
ಹಓದ್ಸಲ ನಾನ್ ಮಾಡಿದ್ದೆ ನೀ ಪಿಕ್ ನೀವು ಮಾತಾಡಿದ್ದಿಲ್ಲ ಕಾಲ್ ಪಿಕ್ ಮಾಡಿದ್ದಿಲ್ಲ ಹಂಗಾಗಬಿಟ್ಟು ಸುಮ್ನೆ ಅದೇ ಬಾಳ ಬಸಿ ಇರ್ತೀರಾ ಓದ್ತಿರ್ತೀರಾ ಅಂತ
ಅಯ್ಯೋ ಹಾಗೇನೆಲ್ಲಾ ಎಲ್ಲಾ ಗೆಳತಿಯರ್ ಗೆಳೆಯರ ಜೋಡಿ ಗೆಳತಿಯರ್ ಜೋಡಿನೇ ನಮ್ ಕ ಕೊಠ್ಯಾಡಿ ಗೆಳತಿಯರ್ ಜೋಡಿ ಹರಟ ಹೊಡ್ಕೊ ಅಂತ ಇರ್ತೀನಿ ಯಾವಾಗಲೂ
ಹ್ಮ ಎಷ್ಟು ಮಾತಾಡ್ತೀರಿ ನೀವು
ಏನು
ಎಷ್ಟು ಮಾತಾಡ್ತೀರಾ ಅವ್ರ ಜೊತೆ ಅಂದ್ರೆ
ಹ್ಮ್ ಜಾಸ್ತಿ ಮಾತಾಡ್ತೀನಿ
ಏನ ಬಿಡಿ ಚೆನ್ನಾಗಿದೆ ನಮ್ ಕೊಠಡಿಯಲ್ಲಿ ನಮ್ಗೆಳ್ ಬೇರೆಲ್ಲ ಚೆನ್ನಾಗಿದ್ದಾರೆ ಯಾವಾಗ್ಲೂ ನಕ್ಕ ಅಂತ ಇರ್ತಾರ
ಹ್ಮ್ ಹಂಗಗೆ ಇರ್ಬೇಕು ಅದೇ ಜೀ ಆರೋಗ್ಯಕ್ಕೆ ಒಳ್ಳೇದು
ಹೌದಾ ನಿಮ್ ಕೊಠಡ ಎಲ್ಲಿ ಹೇಗಿದಿದ್ದಾರೆ
ಹ ನಮ್ ಕೊಟ್ರಲ್ಲಿ ನಮ ಸೀನಿಯರ್ಸ್ ಇದ್ದಾರೆ ಬರೀ ಕೆಟ್ಟ ಕೆಟ್ಟ ಕೊಡ್ತಾರ ಅವ್ ಹಲೋ
ಅತಾರ ಮಾತಾಡೋದಂತ ಹೇಳ್ಯವ್ರಿಗೆ ಆತರಲ್ಲ ಮಾಡತಬಾರಡ್ರಂತ ಹೇಳಿ
ಹೇಳ್ತೀನಿ ಕೇಳದೇ ಇಲ್ಲ ಹೇಳ್ತೀನಿ ಕೇಳದಿಲ್ಲ ಹಾಳಾಗದ ಹಾಳಾಗದಲ್ಲ ನಮ್ಮನು ಹಾಳ ಮಾಡ್ತಾರ ಅವರು
ನೀವ್ ಎಂತರ ಹಾಳಾಗದು ಅವರು ಹಾಳ ಮಾಡದ್ರು ಬಾಳ ಜನ ಇರ್ತಾರೆ ನೀವು ನೀವ ನೀವ್ ಹೆಂಗಿರ್ಬೇಕ ಅಂತ ನಿಮ್ ಗೊತ್ತಿರ್ಬೇಕಲ್ವಾ
ನಾವ್ ಆ ನಾನು ಇದುವರೆಗೂ ಹಾಳಾಗಿಲ್ಲ ಅವ್ರರು ಮಾತ್ ಕೇಳಿ ನಗತಿರ್ತೀನಿ ಅಷ್ಟೇ ನಾನನ್ ಮಾತಾಡಲ್ಲ ಆತರ
ನಗೋರ್ಗೂಡ ಹಾಳದಂಗ ಶಾಸ್ತ್ರನೇ ಇದೆ ಯಾರ್ ಜೊತೆ ಸೇರಿರ್ತೀರಿ ಹಾಳಾಗಿರ್ತೀರ ಅಂತ ಅರ್ತಾನೆ ಇವಾಗ ಏನ್ ಗೊತ್ತಾ ಹಾ ಇವಾಗ ಯಾರೊಬ್ಬ ನಿಮ್ ಗೆಲ್ತಿ ಜೋಡಿ ಹೋಗಿ ಅನ್ಕೋ ಅವ್ರು ಹಾಳಾಗಿದಾರ ಅನ್ಕೋ ಇವಾಗ ಅವ್ರ ಜೋಡಿ ತಂದ್ರೆ ಇವಾಗ ನೋಡೋರ್ ಕಣ್ಣಿಗೆ ಏಳುಗಡೆ ಹಾಳದಳ ಜೊತಿ ಹಾಳದಳೆ ಅಂತ
ನಿಜ ನಿಜ ನಮ ನಮ್ಮ ನಮ್ ಸೀನಿಯರ್ಸ್ ಹಗೆ ಮಾಡ ಹಂಗೆ ಮಾಡ್ತಾರ
ಹೌದಾ ಹ್ಮ ಸರಿ ಸರಿ ಈ ಕಣೆ ಮಾಡ್ತೀನಿ ತಗೊ ಹಾ